ಅದಲ್ಲ ಅದು ಹಲೋ
ಆರಾಮೇದನಪ್ಪಾ
ಹ್ಮ್ ಆರಾಮ್ ನೋಡೋಣ ನೀವು
ಹ್ಞೂ ನಾವಾರ್ರಮೂ ಉಟಾ
ಊಟ ಆಐ್ತನ್ಣ ನಿಮ್ದಾಯ್ತಾ ಊಟ
ಹ್ಮ್ ನಮ್ದ ಆಯ್ತು ಊಟ ಏನಾಯ್ತು ಅಷ್ಟ ಊಟ ಆಯ್ತು
ಏನ್ ಮಾಡಿದ್ರಣ್ಣ ಊಟ
ಇನ್ನಲ್ಲ ಹೆಯ ಸು ನಮ್ಮನ ಎಲ್ಲ ನಾರ್ಮಲ್ ಬಿರಿಯಾನಿ
ಹ್ಮ ಬಿರಿಯಾನಿ ಬಾರ ಲನ್
ಹ್ಮ್ ಬಿರಿಯಾನಿ ವಾರತೆ ಕಸತೆ ಎ್ದದೆೇ ನಂಬಲ್ಲನ ಆಾರಮದಳ
ಹ್ಮ್ ಹ್ಮ್ ಯಾವ್ ತರ ಮಾಡ್ತಾರಏಣ್ಣ ಬಿರಿಾನಿ ಚಿತ್ರಾನ್ನ ತರ ಮಾಡಿರ್ತಾರೆ ನೀಂಗ ಹೈದ್ರಾಬಾದಿ ಸ್ಟೈಲ್ನ ಮಾಡ್ತಾರ
ಇಲ್ಲ ದಮ್ ಕೊಡ್ತವಿ ದಮ್
ಹ ಸಕತ್ ಆಗತ್ತಲ್ಲಣ ಅದು
ಹ್ಮ್ ನಾರ್ಮಲ್ ಅಂತ ಅಂದ್ರೆ ಇವಾಗ ಚಿಕನ್ ಆಕ್ಬಿಟ್ಟು ಅದ್ರಲ್ಲೆಲ್ಲಾ ಸಾಂಬಾರ ಮಾಡಬಿಟ್ಟು ಅದ್ರಲ್ಲ ಅಕ್ಕಿ ಆಾಕ್ತಾರಲ್ಲ ಆತರ ಎಲ್ಲ
ಅದೇ ಮೊನ್ನೆ ನಾವು ನಮ್ ಫ್ರೆಂಡ್ಸ್ ಎಲ್ಲ ಶೇರ್ ಕ ಮಾಡಿದ್ವಿ ನಾನ್ ನಾನೇ ಮಾಡಿದ್ದೆ ಫಸ್ಟ್ು ಚಿಕನ್ ಹಾಕಿ ಅದೇನುೋ ಒಂಥರಾ ಸುಕ್ಕ ಮಾಡ್ತಾರಲ್ಲಾ ಸುಕ್ಕ ತರ ಮಾಡಿ ಅದ್ರ ನೀರ್ ಹಾಕಿ ಅಕ್ಕಿ ಹಾಕಿ ಕುದಿಸಬಿಟ್ಟ ಇ್ದನ
ಹ್ಮ್ ಹ್ಮ್ ಹ್ಮ್ ನಾವವು ಆತರ ಮಾಡಲ್ಲ
ಹ
ಸ್ವಲ್ಪ ಡಿಫ್ರೆಂಟ್ ಇವಾಗ ನಾವು ಚಿಕನ್ ಬೇರೆ ಮಾಡ್ತೀವಿ ರೈಸ್ ಸ್ವಲ್ಪ ಏಯ್ಟಿ ಪರ್ಸೆಂಟ್ ಮೇಲೆ ಕುಡ್ಸೋದೀವಿ
ಹಾ ಹೌದಾ
ಬಸಬಿಟ್ಟ ಚಿಕನ್ ಸಕ್ಕ ಮಾಡಿರ್ತೀವ ಅದನ್ನಲ್ಲ ಕೆಳಗೆಿಟ್ಬಿಟ್ಟ ಮೇಲೆ ಅಕ್ಕಿಾಕ್ಬಿಡ್ಟ್ಟು ಅಕ್ಕಿ ಹಾಕ್ಬಿಟ್ಟ ಸ್ವಲ್ಪ ದಮ್ ಕೊಡ್ತಿವಿ ಒಂದು ಇಪ್ಪೈ ಚವತ ಸರ್
ಹಾ ಹಾ
ಲ್ಲ ತ ಎರಡಾವಪ ಮಾಡ್ಬಿಟ್ಟು ಹಾಕಬಡೋದು ಅಷ್ಟ ಹೋಗಾ ಹ್ಮ್ ಹ್ಮ ನಮ್ಮ ಮಾತ್ರ ಅಲ್ಲ
ಹ್ಮ್ ಅದು ಅಡಗೆ ಮಾಡೋದು ಒಂದು ಪ್ರೊಪಶ ಲ್ಲಣ ಅದು ಮಾಡೋರ್ಗೆ ಗೊತ್ತು ಯಾಕಾದ್ರೆ ಯಾವ್ ತರ ಆಗತ್ತ ಅಂತ ಹೇಳಿ
ಹ್ಮ್ ತುಂಬಾ ಚೆನ್ನಾಗಿ ಮಾಡ್ತಲ್ಲ ನಮ್ಮ ಅಕ್ಕ
ಹ್ಮ್ ಈಗ ನಿಮ ತರ ನಿಮ್ ಈಗ ಮನೇಯಲ್ಲಿ ಹೆಣ್ಮಕ್ ಮಾಡತಲ್ಲ ಆದರ ಅಡಿಗೆ ಮಾಡಕಂತ ಮ ಆಗಲ್ ಬಿಡ್ ನಮ್ಮ್ ಹತ್ರ
ಆಗಲ್ಲ ಆಗಲ್ಲ
ಅದ ಒಂದು ಕಲೆ ಅಣ್ಣ ಅಡಗೆ ಮಾಡೋದ ಒಂದು ಕಲೆ
ಹ್ಮ್ ಕಲೆ ಇವಾಗ ನಮ್ಮ ಮನೇಲಿ ಯಾರಿಗಗ್ ಮಾಡಕ್ ಬಾರಲ್ಲ ಬರೇ ನಮ್ಮ ಅಕ್ಕ ಒಬ್ಬಕ್ ಬಿಟ್ರ ಬಿಟ್ಟಂತ ಆ ಅಮ್ಮಗನ ಬಳ ರೇನು ಮಾಡಕ್ಕೆ ಸುಮ್ಮನೆ ಸಾಂಬಾರು ಮಾಡ್ತವೆ ನಾನು ಅವಾಗವಾಗ ಒಂದ್ರಡು ಸತಿ ಟ್ರೈ ಮಾಡಿದ್ದೆ ನಾನು
ಹ್ಮ್
ಹ್ಮ್ ಅ ಬಟ್ ಆಗಿತ್ತು ಸರಿಯಾಗಿತ ಅಂದ್ರೆ ಆತರ ನಮ್ಮ ಅಕ್ಕ ಮಾಡತರ ಆಗಿತ್ತಲ್ಲ
ಆಗಲ್ಲಣ್ಣ ಅದು ಒಂಥರ ಒಬ್ಬ್ರಿಗೆ ರೂಢಿ ಬದ್ ಬಿ ಇದು
ಹ್ಮ್ ಅವರೆೆಲ್ಲ ಅವರೆಲ್ಲ ಮೆತೆಡ್ ಇರುತ್ತಾ ಮೆತೆಡ್ ಯಾವ ಟೈಮ್ನಲ್ಲಿ ಏನ್ ಹಾಕ್ಬೇಕು ಯಾವ ಇಂಗ್ರೀಡಿಯನ್ಸ್ ಹಾಕ್ಬೇಕು ಅಂತ ಬಂದ್ಬಿಟ್ಟ
ಈಗ ನೋಡು ದನ ಕಾಯ ಕರ್ಕೊಂಡೋಗ ಇಂಜಿನಿಯರ್ ಮಾಡ್ರ ಮಾಡ ತ ನವ
ಹ
ಈಗ ದನ ಕಾಯ ಕರ್ಕೊಂಡ ಹೋಗಿ ಇಂಜಿನಿಯಂಗ್ ಮಾಡ್ರ ಮಾಡ್ತಾನಣ ಹಂಗಗೆ ಅದ
ಹಾ ಹಾಗಲ್ಲ ಹಾಂಗಾದ ಸಾಧ್ಯಲ್ಲ
ಹ್ಮ್
ಹ
ಮತ್ತೆ ಹಣ ಸಮಾಚಾರ
ಮತ್ತೆ ನಿಲ್ ನೋಡಪ್ಪ ನಿಮ್ದಿ ಹೇಳಬೇಕ ಸಮಾಚಾರ ಏನ ಅಂತ
ಹೇಳ ಗಾಳಿ ಏನ್ ಜೋರದ್ದಂಗಿದೆ ನಿಮ್ ಹತ್ರ ಮಳೆ ಬರತ್ತದ
ಎಲ್ಲ ಗಾಳಿ ಏನಿಲ್ಲ ಅಷ್ಟೊಂದು
ಹ್ಮ್
ಹ್ಮ ಸುಮ್ನೆ ಫ್ಯಾನ್ ಕೆಳಗೆ ಇದ್ನಲ್ಲ
ಹೌದಾ ಎಲ್ಲ ಗಾಳಿ ಗಾಳಿ ಸೌ್ ಬರತ್ತತ್ತಲ್ಲಾ ಇಲ್ಲಿ ಮಳೆ ಬರತತ್ ಮಾಡಿದ್ದೆ ನಾನು
ಇಲ್ಲ ಸ್ವಲ್ಪ ಸೆಖೆ ಹಿಡತತ್ತು ಸ್ವಲ್ಪ ಹೊರಗ್ ಬಂದಿದೆ ಸ್ವಲ್ಪ ಇವಾಗತ್ತು ಅಷ್ಟು ಗಾಳಿ ಬಿಸ್ತದೆ ಸ್ವಲ್ಪ ಸರಿಯಾಗಿ
ಹ್ಮ್ ಏನೋಣ್ಣ ಈಗ ನೀವು್ ಪ್ಯಾನಿನ್ ಗಾಳಿ ಕೂಡ್ತರಲ್ಲ ಗಾಳಿಿಗೆ ನಿದ್ದೆ ಅದ ಏನತ್ತಲ್ಲ ಇದು ನೇಚರ್ಂದ ಬರ್ತಲ್ಲ ನಿಸರ್ಗ ಇಿಂದ ಈ ಗಾಳಿನೇ ಬೇರೆ
ಹಾ ನಿಸರ್ಗ ಬರೋದಂದ ಪ್ರಯಸಗಳೇನೇ ಬೇರೆ ಅದನ್ನೇ ಬೇರೆ ಇವಾಗ
ಆ ಕಾಳ ಪ್ಯಾನಿನ ಗಾಳಿ ಮಕ್ಕೊಂಡ್ ಹಂದ್ರ ಮೈ ಕೈ ಎಲ್ಲ ಬ್ಯಾನ ಆಗಿ ಮುಂಜಾಳೆ ಎದ್ದಾಳದಾಗಾರತ್ತ ಇಲ್ಲಿ
ಇಡತ್ತ
ಹ್ಮ್ ಅದೇ ಈಗಾಳಿಗ್ ಮಕ್ಕಳ ಈ ಸದ್ದ ನಿನ್ ಮಕ್ಕೊಂದೊಂದು್ ಐದ ನಿಮಿಷಕ್ಕೆ ನಿದ್ದೆಐತಿ ಬಿಡ್ತದೆ ಅದಕ್ಕೆ
ಹಾ ಅದು ಕರೆಕ್ಟ್
ಪ್ರಕೃತಿ ನೋಡಿ ಎಷ್ಟು ಇದಐತಿ
ಹ್ಮ ಇವಾಗ ನೀನು ಫ್ಯಾನಿಂಗ್ ಫ್ಯಾನಿಂಗ ಗಳಿಗೆ ಒಂದ್ ಹಾಕೈಿನ ನಕೋ ನನ್ಗೆಲ್ಲಾ ಮೈಕೇನುೋ ಆಗದು ಮತ್ತ ಏನಾದ್ರು ಉ ಪೈನ್ ಆಗದ ಆಗತ್ತ ಮತ್ತೆ ಫುಲ್ ಈಟ್ ಆಗುತ್ತ ಹ ಮತ್ತೆ ಹ ಜರ ಬಂದ ತತರ ಅದನ್ನು ಹೊರಗಡೆ ಗಾಳಿಯಲಿ ಮುಕೊಂಡ್ ನೋಡು ಫುಲ್ ಫ್ರೆಶ್ ಗಾಳಿ ಇರುತ್ತೆ
ಹ್ಮ್ ಬೇಗ ನಿದ್ದೆ ನ ಅಲ್ಲ ಜಲ್ಲಿ ನಿದ್ದೆನು ಹ್ತದ ಜಲ್ನ್ದೀನೆಹೆಚರಾಗ್ತದ.
ಒಳ್ಳೇದು.
ಹ್ಮ್,, ಏನ... ನ್ಯಾಚುರಲ್ ಗಿಡ ಮರಗಳಿಂದ ಬರುತ್ತಲ್ಲ.
ಹ್ಮ್, ಅದೊಂದ ಚೆನ್ನಾಗಿದೆ ಬಿುಡು ಇವಾಗ ಗಾಳಿ ಒಂದು ಫ್ರೀಯಾಗಿ ಸಿಗುತ್ತ.
ಹ್ಮ್, ಗಾಳಿ- ನೀರ ದುಡ್ಡು ಕೊಟ್ಟ ತೊಳಾತಿವಿಬಿಡು. ನ್ಮೊದಲ್ ನೀರೆಲ್ಲ ಫ್ರೀಇರ್ತದೆ ಈಗ ಅದನ್ನ ರೊಕ್ಕ ಕೊಡತೀವಿ
ಹ್ಮ್, ಮುಂದೊಂದ ದಿನ ಬಂದ್ರೆ ಗಾಳಿನ ಕೂಡ ದುಡ್ಡು ಕೊಡ್ತೊಳಂಗ ಆಗತ್ತವ.
ಕೊರೋನಾ ಟೈಮ್ಲಿಇತ್ತಲ್ಲಣ-
ಹ್ಮ್, ಹ್ಮ್ ಇವಾಗಚಲೋ.. ಕೆಲಂದ ಇಷ್ಟ ಕಡೆ ಬಿಸಿಷ್ಟ ಎನ ಇರ ಈ ಕಡೆ ಜಾಸ್ತಿ ಟ್ರಾಫಿಕ್ ಇರೋದು. ಆ ಕಡೆ ಇರೋದು ಆಕಡೆಲ್ಲಾ ಉಸರು ಉಸಿರಾಟ ಎಲ್ಲ ತುಂಬಾ ಪ್ರಾಬ್ಲಮ್ ನೋಡಕ.
ಮತ್ತೆ ಇ ಯಾವ್ದಪ್ಪ ಗೋಲ್ಡ್ ಮೈನ್ಸು ಅಲ್ಲಿಲ್ಲಿ. ಕೆಲ್ಸ ಮಾಡ್ತಿದ್ರಲಅವ್ರರಿಗೆಲ್ಲಾ ಮತ್ತೆ ಆಕ್ಸಿಜನ್ ದುಡ್ಡು ಕೊಟ್ಟೆ ತಗಬೇಕಲ್ಲ. ಅವ್ರು
-ನ್ ಇಡ್ಲ್ ಅಂದ್ರೆ ಕೆಲಸ ನಡೆಲ್ಲ ಅವ್ರಲ್ಲ.
ಹ್ಮ್,,
ಹ ಗುಹೆ ಮಾಡಿದಂಗ ಮಾಡಿ ಗುಹೆ ಒಳಗ ಹೋಗ್ತಾರ. ಮತ್ತೆ ಕಲ್ಲಿದ್ದ ಮೇನ್ ಹಿಂಗ ಮಾಡ್ತಾರ. ಅ ಮಾಡತ
ಆಕ್ಸಿಜನ್ ಹೊರಗಡೆಯಿಂದೇ ಸಪ್ಲೈ ಆಗ್ಬೇಕು. ಇದೇ ನೇಚರಿಂದ ಹೋಗಂದ್ರೆಷ್ಟು ಒಳಗಡೆ ಎಲ್ಲಿ ಹೋಗುತ್ತಲ್ಲ ಹೋಗ ಕಾಗಲ್. ಲ
ಆಗಲ್ಲ, ಆಗಲ್ಲ,,
ಅ ನೋಡೋಣ ಅಲ್ಲ ಗಾಳಿಗೂ ಮನುಷ್ಯನ ಜೀವಕ್ಕೂ ಹ ಎಷ್ಟು ಇದೈತ ನಣ ಕನೆಕ್ಟಿಂಗ್.
ಹ್ಮ್ ಗಾಳಿಲ್ಲಾ ಅನಂದ್ರೆ ಮನ್ಷ್ಯನ್ ಜೀವನೇ ಇರಲ್ಲ.
ಮತ್ತೆ ಏನಾದ್ರು ನೀನ್ ಏನಾದ್ರು ಹೊಟ್ಟೆ ತುಂಬಾ ಊಟ ಮಾಡ್ಬಿಟ್ರೆ. ಗಾಳಿ ಇಲ್ಲಾಂದ್ರೆ ಸತ್ತೋಗ್ಬ ಬಿಡಕ್ ಅನ್ಸ್ಬಿಡುತ್ತೆ.
ಹಾ ಅದೇ ತರ ಆಗತ್ತ. ಅಣ್ಣ
ಹ್ಮ್, ಅಲ್ಲ ಅದಕ್ಕೋದಕ್ ಏನ್ ಡಿಫ್ರೆಂಟ್ ಅಂತ ಅಂದ್ರೆ ಅದಕ್ಕೋದಕ್ ಏನ್ ಕನೆಕ್ಟ್ ಅಂತ್ತ,
ಎಲ್ಲಾ ಪರಮಾತ್ಮನ ಸೃಷ್ಟಿಯಪ್ಪ. ಹ್ಮ, ನಮಗೂ ಅದ್ರ್ದ ಸತ್ಯ, ಸತ್ಯ ಅಸತ್ಯ ಗಳೆಲ್ಲ ಗೊತ್ತಿಲ್ಲ.
ಹ್ಮ್,
ಹಾ ಹೆಂಗೆ ಸೃಷ್ಟಿ ಮಾಡಿದೆ ಅ ದವ್ರ ಗೊತ್ತಿಲ್ಲ ಅಂತಂತ.
ಅಲ್ಲ ದೇವರ ಸೃಷ್ಟಿನೂ ಐತೆ, ಪ್ರಕೃತಿ ಸೃಷ್ಟಿ- ತಂದೆ, ತಾಯಿ ಸ್ನುಷ್ಟಿನುಐತೆ ಬುಡಣ ಒಬ್ಬ್ರದಹೇಳದರೆಂಗಣ.
ಹ್ಮ್, ಹೌದುನಿಜನೆಬಿಡ.
ಹ್ಮ್ ಏನಣ್ಣ ನಿನ್ನೆ ಫೋನ್ ತೊಂದ್ರಂತ್ತಲ್ಲ ಒಂದು ಯಾವ್ದೋ ವಿವೋದಲ್ಲಿ.
ಹಾ, ನಮ್ಮ ಪ್ರೆಂಡ ತಗಂದಾನಪೋನ.
ಏನ್ ಇ ಎಂ ಐ ಮೇಲ ಪುಲ್ಕೇಶಣ್ಣ
ಹಾ ಇದು ಇ ಎಮ್ ಐ ಮೇಲೆ
ಹ್ಮ್ ಎ ಎಷ್ಟ ಅಣ್ಣ ಎಷ್ಟ್ ಅಮೌಂಟ್ ಎಷ್ಟ್ ಕಟ್ಟಿದ್ರಿ ಈ ಕಂತ ಎಷ್ಟ್ ಮಾಡಿದ್ರ ಎಷ್ಟ ಎಷ್ಟು ಕಟ್ಬೇಕು ತಿಂಳಿಗೆ
ಅದ ಅಮೌಂಟ್ ಬಂದ್ಬಿಟ್ಟು ಟೋಟಲ್ ಆಗಿ ಇಪ್ಪತ್ತು ಎರಡ್ ಸಾವಿರದ ಇತಫೋನು
ಹಾಂ
ಇಪ್ಪತ್ತೆರಡು ಸಾವಿರ ಇತ್ತು ಅದರಲ್ಲಿ ಡೌನ್ ಪೇಮೆಂಟ್ ಒಂಬತ್ತು ಒಂದು ಒಂಬತ್ತು ಸಾವಿರ ಕಟ್ಟಿದಾರ ಹ್ಮ ಮಿಕ್ಕಿದಕ್ಕೆಲ್ಲ ಇವಾಗಲ್ಲ ಒನ್ ಆಗಿಬಿಟ್ಟು ಎರಡ್ ಆಗಿಬಿಟ್ಟೈತ್ತಲ್ಲ ಇವ ಇಂಟ್ರೆಸ್ಟ್ ಅದಲ್ಲ
ಹಾ
ಹ್ಮ್ ಇವಾಗ ಎಷ್ಟ ಅಂತಂದ್ರೆ ಬರ್ತ್ತ ಇವಾಗ ಇಪ್ಪತ್ತ ಎಷ್ಟ ಇಪ್ಪತ್ತೊಂದ ಹಂಗ ಬರುತ್ತ
ಅಂದ್ರೆ ಬಡ್ಡಿ ಎಷ್ಟ್ದಂಗತಣೋದಕ್ಕೆ
ಬಟ್ ನಾಲ್ಕುರೆ ನಾಲ್ು ಸಾವಿರ ರೂಪದಂಗ ನಾಲ್ಕು ನಾಲ್ಕುವರೆ
ಹೌದಾ ನಿಂಗ್ ಗಿಫ್ಟ್ ಏನ್ ಕೊಟ್ಟಣಪ್ಪ ಅಂತಂದ್ರಲ್ಲ ಗಿ್ ಕೊಟ್ರ ಇಲ್ಲ
ಹಾ ಕೊಟ್ರೆ ಒಂದು್ ಆಫರ್ಗ ಅಂತ ಒಂದು ಇದ ಕೊಟ್ಟ್ರ ಏರ್ಬಡ್ಸ್ ಚೆನ್ನಾಗೈತಿ ಏರ್ ಬಡ್ಸ್ ಯಸ್ ಮಾಡ್ತ ಪ್ಪಲ್
ಹೌದಾ ಸರ್ ಸರಿ ಅದೇ ನಿಮ್ಮ ನಿಮ್ಮ ಹೆಸರ ಅಂತ ತೊಂದ್ರಲ್ಲ ಅದಕ್ಕೆ ಕೇಳ್ದ
ಅದೇ ಅದೇ ಒಂದು ಸಿವಿಲ್ ಸ್ಕೋರ್ ಕಡಿಮೆ ಇತ್ತಲ್ಲ ಹ್ಮ ಅ್ರ ಸಲುವಾಗಿ ನಮ್ದ ಸ್ವಲ್ಪ ಸ್ವಲ್ಪ ಚೆನ್ನಾಗಿತ್ತೆ
ನಿ ಹದಾ
ಹ್ಮ್ ಅದಿಕ ನ ನಿಂತನ ತಗೊಂಡ
ಸರಿ ಸರಿ ನಾನು ಅಲ್ಲಿ ಇದು ಅವರು ಆಧಾರ್ ಕಾರ್ಡ್ ಫೋಟೋ ಹಾಕ್ಕ ಅಂದ್ರ ನನ್ನ ಹತ್ರನೇ ಅವ್ರಫೋಟೋ ಎಲ್ಲ ನನ್ನ ಹತ್ರ ಇತ್ತು ಹಂಗಾಗಿ ನಾನ ಅವ ನಾನನ್ ಅಂದಕೊಂಡೆ ಅಲ್ಲಿ ನೋಡ ಮನಿಮ್ಮ್ ಹೇಸರಲ್ಲೆ ತುಗದ್ರೆ
ಇಲ್ಲ ಅದ ಏನ ಡಿಸ್ಟೆನ್ಸ್ ಡಿಸ್ಟೆನ್ ಇರ್ಬೇಕಂತಂದ್ರೆ ಅವ ಒಂದು ಸ್ವಲ್ಪ ದೂರ ಐತು ಊರು ಇಲ್ಲಿಂದ ಒಂದು ಅತ್ ಆ ಕಮಟ್ರ ಒಳಗೆ ಇರಬೇಕಂತ ಊರೆಲ್ಲ
ಅಂದ್ರೆ ಅವ ಮಾತ್ರ ಕೊಡ್ತಾರ ಮೇಡ
ಹ್ಮ್ ಅಂದ್ರೆ ಮಾತ್ರ ಅದೊಲ್ಲಲ್ ಆಪೋಲ್ ಆಗತ್ತ ಅಂತಂದ್ರ ಅವರು ನಮ್ ಇಲ್ಲಿ ಎಲ್ಲ ಪಕ್ಕದ ಪಕ್ಕದ ಸ್ವಲ್ಪ ಮ
ಹ್ಮ ಅಂದ್ರೆ ನಮ್ಮವರ್ನು ಹೋಗ ಇಲ್ಲಿಂದ ಒಂದು ಮೂವತ್ತೈದು ನಲ್ವತ್ ಮೂವತ್ತೈದೇ ಆಗುತ್ತೆ ಮತ್ತೆ ಕೊಡ್ತಾರಲ್ಲ ನಮಗುನು
ಹಾ ಕೊಡ್ತಾರೆ ಕೊಡ್ತಾರೆ ಇಲ್ಲ ಪಗತ್ ಸಡಿಿಯಲ್ಲ ಆಗತ್ತಲ್ಲ ಕೊಡ್ತಾರೆ ಆರಾಮೇ
ಹ್ಮ್ ಇಲ್ಲೇ ಮೂವತೈದ್ ಕಿಲೋಮೀಟ್ರು ದೂರ ಇಲ್ಲ
ಹ್ಮ್
ಅಲ್ಲ ನಾವು ಲೋನ್ ಮಾಡಕ್ನು ಕಿಲೋಮೀಟರ್ ಲೆಕ್ಕ ಆಕ್ತಾರಂತ್ ಇವತ್ತೆ ಗೊತ್ತಾಗಿದ್ ನನ್ಗ
ಹ್ಮ್ ಅವ್ರು ಟ್ರಸ್ಟ್ ಇರ್ಬೇಕಲ್ಲ ಮತ್ತೆ ಟ್ರಸ್ಟ್ ಮತ್ತೆ ನಂಬಿಕೆ ಇರಲ್ಲ ಸುಮ್ನ ದೂರಿಂದ ಇಲ್ಲಿ ಕೊಡಣ ಇವಾಗ ಅಂತಂದ್ ನೋಡ
ಇವಾಗ ನಮ್ ಫ್ರೆಂಡ್ಸ್ ಎಲ್ಲ ಬೇರೆ ಬೇರೆ ಊರಲ್ಲಣ್ಣ ಇವಾಗ ಬೆಂಗ್ಳೂರು ಅಲ್ಲೆಲ್ಲ ಹೋಗ್ತರಲ್ಲ ದುಡ್ಯಕ್ ಅಲ್ಲೆಲ್ಲಾ ಪೋನ್ ತಗೊತಾರಲ್ಲ ಮತ್ ಅವ್ರಿಗೆಲ್ಲ ಕೊಡ್ತಾರಲ್ಲ ಮೆಲ್ಲ
ಅವ್ರಿಗ
ಹ್ಮ್
ಇಲ್ಲ ಆತರ ಏನು ಸಿಸ್ಟಮ್ ನನ್ಗ್ ಗೊತ್ತಿಲ್ಲ ಅಂದ್ರೆ ಲೋಕಲ್ ಆಗ್ ಇರ್ಬೇಕ್ ಅಂತ ಅವ್ರುಗ್ ಕೊಡ್ತಾರಂತ
ಅಂದ್ರ ಅವ್ರ್ ಕೈಯಿಂದ ಅಗ್ರಿಮೆನ್ಟಿಗೆ ಸಿಗ್ನೇಚರ್ ತರವ್ರು
ಹ್ಮ್ ಅದಕ್ ಇನ್ನ ಸಿಗ್ ಹಾಕಿರ್ತರ ಮತ್ತೆ ಫೋನ್ ಪೇಲ್ಲಿ ಆಟೋ ಪೇ ಇಟ್ಕೋಡ್ತಾರ ಅದುಕೆ ಮಾಡಕ್ ಬರಲ್ಲ
ಹೌದಾ ಅಂದ್ರ ಈಗ ಇವ್ನ್ದುನು ಏನ್ ಅಗ್ರಿಮೆಂಟ್ ಇಲ್ಲ ಡೈರೆಕ್ಟ್ ಕ್ಯಾಶ್ ನೀನ್ ಕಟ್ಬೇಕಾ ನಾ ಆಟೋ ಪೇ ಅಯ್ತಣ
ಹ್ಮ ನನ್ ಫೋ ನನ್ ಫೋನ್ಪೇಗೆ ಆಟೋಪೇ ಆಗೈತಿ ಇವಾಗ
ಹ್ಮ್
ಹ್ಮ್ ನಾನೇ ಕಟ್ಬೇಕ್ ಇವಾಗ ಅವ್ನ್ ಆಗ್ದ್ರೆ ಅಮೌಂಟ್ ಬೇಕಾದಾಗ್ ಬೇಕಾದಾಗ
ಅಂದ್ರೆ ಆ ಡೇಟ್ ಡೇಟ್ ಬಂದಾಗ ಅವ್ನು ಕರೆಕ್ಟ್ ಆಗ ಹಾಕ್ಬಿಡ್ತಾನ ನ ಅವಾಗ್ ನೀವ್ ಕಟ್ತಿರಿ
ಹಾ ಪ್ರತಿ ತಿಂಗ್ಳು ಮೂರ್ನೆ ತಾರೀಕ್ ಕಟ್ಬೇಕು
ಹ್ಮ್ ಹ್ಮ್ ಹ್ಮ್ ಆಗ್ತನ್ ಬಿಡಿ ಅಂದ್ರೆ
ಹಾ ಒಂದು ಪೇಮೆಂಟು ಎಶ್ಟ್ನೇ ತಾರೀಕ್ ಆಗುತ್ತೆ ನೋಡ್ಕೊಂಬಿಟ್ಟೆ ಹಾಕ್ತನೆ ಅವ್ನು
ಹೌದಾ ಎಷ್ಟ್ ಐತಣ್ಣ ತಿಂಗ್ಳಿಗೆ ಎಷ್ಟ್ ಕಟ್ಬೇಕು
ತಿಂಗ್ಳ ಎರಡ್ ಸಾವಿರದ ಎರ ಎರ್ಡು ನೂರ ನಲ್ವತ್ ನಾಲ್ಕು ರೂಪಾಯಿ ಐತೆ
ಹ್ಮ್ ಹೌದ
ಹ್ಮ್ ಕಟ್ತನ್ಬಿಡ ಅವ್ನ್ ಪೇಮೆಂಟ್ ಏನ್ ತಿಂಗ್ಳ ಎಂಟ್ ಸಾವಿರ ಐತೆ
ಹ್ಮ್ ಹ್ಮ್
ಅದ್ರಲ್ಲಿ ಮೂರ್ ಸಾವ್ರ್ ರೂಪಾಯಿ ಆಕ್ಬಿಡ್ತ ನನ್ಗೆ ನ ಎಲ್ಲಾ ಕಟ್ಗಬೇಕು ಕಟ್ಕಮ್ಬುಟ್ ಉಳ್ದಿದ್ದೆಲ್ಲ ನನ್ಗೆ
ನಿಮ್ ಶಿವಲ್ಸ್ಕ
ಹ್ಮ್ ಇವಾಗ ನಾನ್ ನನ್ ಪೊನ್ ನನ್ ಇದ್ರಿಂದಾನೇ ಒಂದು ಎರಡ್ ಮೂರು ಫೋನ್ ಎಲ್ಲ ಲೋನಲ್ ತಗೊಂಡ ಎಲ್ಲ ಮುಟ್ಸಿದೀನಲ್ಲ ಇವಾಗ
ಹ್ಮ ಆಹ್ ಅಷ್ಟಂತಡ್ರಣ್ಣ ಬೆಳಿಗ್ಗೆ ಚುರು ಫೋನ್ ನಲ್ಲಿ ಚಾರ್ಜ್ ಇಲ್ಲ
ಹಾ ಸರಿ ಹ್ಮ